ಹಲೋ
ಕೇಳಸತಾಯ್ತಾ
ಹ್ಮ್ ಕೇಳಿಸ್ತಿದೆ ಹೇಳು
ಏನ್ ಮಾಡ್ತಿದೆ
ಏನಿಲ್ಲ ಸುಮ್ನೆ ಮಲಗಿದ್ದೆ ನೀನು
ನಾನ್ ನಾಷ್ಟ ಮಾಡ್ ಕೂತಿದ್ದೆ
ಏನ್ ನಾಷ್ಟಾ
ನಾಷ್ಟ ವಾಂಗಿ ಭಾತ್
ನೀವೆ ಮಾಡ್ಕೊಂಡ್ರ ಏನು ಹೊರ್ಗಡೆ ತಿಂದ್ರ
ನಾನೆ ಮಾಡ್ಕೊಂಡೆ
ಹ್ಮ್ ಓದ್ನ ನಿಮ್ ಫ್ರೆಂಡು
ಹ್ಮ್ ಹೋದಾ ಬೆಳಗ್ಗೆ ಟ್ರೈನ್ಗೆ
ಹೌದಾ ನೀವ್ ಒಬ್ರಿಗೆ ನಾಷ್ಟ ಮಾಡ್ಕೊಂಡಿರಾ ಅದೇ ಬಗೆ
ಈಗ್ ಏನ್ ಮಾಡೋಣ ಹೊರ್ಗಡೆ ಹೋಗಕ್ ಬೇಜಾರು ದಿನ ಇನ್ನೇನಂತ
ಹೌದಾ ಆಯ್ತ ಬಟ್ಟೆ ಎಲ್ಲ ವಾಶು
ಓ ಫುಲ್ ವಾಶ್ ಮಾಡ್ ಬಿಸಾಕ್ದೆ
ಎಷ್ಟ್ ತಿಂಗಳ್ದ್ ಇಟ್ಟಿದ್ರಿ
ಏ ಬಟ್ಟೆ ಅಂದ್ರೆ ಸ್ವಲ್ಪ ಅಷ್ಟೇ ವಾಶ್ ಮಾಡಿದೆ
ಹ್ಮ
ಶೈರುಟ್ ಎಲ್ಲಾ ಮನೆಗ್ ತಗೊಂಡ ಹೋಗೋಣ ಅಂತ ಫಾರ್ಮಲ್ಸ್ ಅವೆಲ್ಲ
ಇವಾಗ ಎಲ್ಲ ಹೋಗ್ತಿದ್ದೀರ ಮತ್ತೆ ಹಾರ್ನ್ ಸೌಂಡ್ ಎಲ್ಲ ಕೇಳ್ತಿದೆ
ಇಲ್ಲೆ ನಮ್ ರೋಡಲ್ಲಿ ಹ್ಮ ಎಲ್ಲೋಗನವ್ವ
ಹೋಗಿ
ಹೋಗಿ ಅಂದ್ರೆ
ಹ ಎಲ್ಲಾರು ಹೋಗಿ
ಎಲ್ಲಾದ್ರೂ ಹೋಗಿ
ಹಾ
ಒಬ್ಬೊಬ್ಬನೇ ಹೋಗಕ್ ಬೇಜಾರು
ಹ ಹೋಗ್ಬೇಕ್ರೀ ತಿರುಗಾಡ್ಬೇಕ್ ಒಬ್ಬೊಬ್ಬರೇ ಕಲಿಬೇಕು
ಹ್ಮ್ ತಿರ್ಗಾಡ್ತೀನ್ ಇವತ್ತು ಇವತ್ತು ನಾಳೆ ಒಬ್ಬನೆ ಇರ್ತಿನಲ್ಲ
ತಿರ್ಗಾಡಿ
ಹ್ಮ್ ಇಲ್ಲೆ ನಮ್ ರೂಮ್ ಎಂತ ರೂಮ್ ಇರೋ ರೋಡ್ಲ್ಲಿ ಪೂರ್ತಿ ಓಡಡದೆ ಇವತ್ತು ಡಿಸ್ಕವರ್ ಮಾಡ್ತೀನಿ ಏನೇನ್ ಐತೆ ಅಂತ
ಹ್ಮ ಮಾಡಿ ಮಾಡಿ ಒಂದ್ ವರ್ಷ ಮಾಡಕ್ ಆಗಿಲ್ಲ ಅಲ್ಲ ಇವತ್ ಮಾಡಿ
ಹಾ ಹಾ ನೀವೇನ್ ತಿಂದ್ರಾ ನಾಷ್ಟ
ನಾನ್ ಮಾವಿನ ಹಣ್ಣು
ಅಷ್ಟೇ ಸಾಕ
ಸಾಕು ಇವತ್ ಇಡ್ಲಿ ಇತ್ತ ಚೆನ್ನಾಗಿರಲ್ಲ
ಹಾ
ಹಂಗೆ ಸ್ವಲ್ಪ ಬುಕ್ಸು ರದ್ದಿ ಹಾಕೋದಿತ್ತ.
ಹಾ
ಅದೆಲ್ಲ ಕ್ಲೀನ್ ಮಾಡಿ ಹಾಕಿ ಮಾವನಣ್ ತಿನ್ಕೊಂಡ ಬಂದು ಮಲ್ಕೊಂಡೆ.
ಹ್ಮ್ ಹ್ಮ್ ಬರದ್ತಾನೆ ವಾಂಗಿ ಬತ್ ಕೊಡ್ತಿದ್ದೆ.
ಹ್ಮ ತಂದ್ ಕೊಡಿ ಇಲ್ಲೇ.
ನೋಡವ ಅದಿಲ್ಲಿಗ್ ತಂದ್ ಕೊಡ್ಬೇಕಂತೆ.
ಬೇಡ ಬಿಡಿ ನಾನು ಮಧ್ಯಾಹ್ನ ಊಟ ಮಾಡ್ಕೋತಿನಿ.
ಮತ್ತೆ ಇನೆನ್ಸ ಎಷ್ಟ್ ಕೆಜಿ ಐತೆ ರದ್ದಿ?
ರದ್ದಿ ಐತ್ ಒಂದ್ ಬಾಕ್ಸ್ ಅಷ್ಟೇ.
ಆ
ನಾಳೆ ಕ್ವೊಶನ್ ಪೇಪರೇ ತುಂಬಿದ್ದಾವೆ ಅದ್ರಲ್ಲಿ. ಕ್ವೊಶನ್ ಪೇಪರ್ಸೆ ತುಬ್ಬಿದಾವ್ ಅದ್ರಲ್ಲಿ ಮತ್ತೇನಿಲ್ಲ.
ಹ್ಮ್ ಹ್ಮ್ ಹ್ಮ್ ಏನ ಕೊಶ್ಚನ್ ಪೇಪರ್ ತಗೊಂತಾರೆ ನ್ಯೂಸ್ ಪೇಪರೇ ಆಂತ ಏನಿಲ್ಲ ಬುಕ್ಕು ಕ್ವೊಶನ್ ಪೇಪರು.
ಹೌದಾ ಹೆಂಗೆ ಕೆಜಿಗ್ಮೇಲೆ ಲೆಂಕ ಲೆಕ್ಕ ಮೇಲ್ತೊಗಂತಾರ.
ಹ್ಮ್ ಕೆಜಿ ಮೇಲೆ.
ಎಷ್ಟು ಕೆ ಜಿಗೆ?
ಗೊತ್ತಿಲ್ಲಪ್ಪ ಕೇಳ್ಬೇಕು.
ಹ ಫಸ್ಟ್ ಅದೇ ತಗೋತಾರ ಇಲ್ಲ ಕೇಳ ಫಸ್ಟ್ ಆಮೇಲೆ ಓಯ್ಯುವ.
ಈ ಕೇಳ್ತರ್ ಕೇಳ್ತಾರೆ ಅಲ ತೂ ತಗೊಂತಾರೆ.
ಹಾ ಅದೇ ಮತ್ ಹೋದ್ಮೇಲೆ ಇಲ್ಲ ಅಂದ್ರೆ ಅಂತ ಅದಕ್ಕೆ.
ಇಲ್ಲ ಇತ್ ಬ ಬರ್ತಾ ಕೇಳ್ಕೊಂಬತ್ತೀನ್ ತಗ ಹೆಂಗೆ ಕೆ ಜಿ ಎಲ್ಲಾ.
ಹಾ
ಹ್ಮ್ ಮತ್ತೆ ಶಾಪಿಂಗ್ ಹೊರ್ಟೀರಾ?
ಹೋಗ್ತಿವಿ ಊಟ ಮಾಡ್ಕೊಂಡ್ ಹೋಗ್ತಿವಿ ಬಿಸಿಲಲ್ಲಿ.
ಮಧ್ಯಾಹ್ನ ಊಟ ಮಾಡ್ಕೊಂಡ್ ಹೊಯ್ತೀರಾ.
ಹಾ
ಏ ಇವಾಗ ಇವಾಗ ಬೆಳಗ್ಗೆ ಹೊತ್ತಿರಲ್ವಾ ಅದು?
ಇರುತ್ತೆ ಹಂಗೆ ಅವರು ಅಕ್ಕಾನ ಮಧ್ಯಾಹ್ನ ಹೋಗಣ ಅಂದ್ರು.
ಹಾ ಹಾ ಹಾ
ಅದಕ್ಕೆ ಊಟ ಮಾಡಿ ಹೋಗ್ತಿವಿ.
ಹ್ಮ್ ಹ್ಮ್ ಹ್ಮ್ ಸಂಜೆ ಹೋಗ್ರಿ ಇಲ್ಲ ಅಂದ್ರೆ ಒಂದ್ ಮೂರು ಗಂಟೆ ಹಂಗೆ.
ಅದೇ ನೋಡ್ತಿವಿ ಏನ ಹೋಗ್ತೇವ ಅದಕ್ಕೆ ಬಿಸಲು ಜಾಸ್ತಿ. ಈ ಬಸ್ಸಲ್ಲಿ ಓಡಾಡಕ್ ಇವಾಗ ಎರಡ್ ತಿಂಗ್ ಆಯ್ತು ಓಡಾಡಿಲ್ಲ.
ಹ್ಮ್
ಇವತ್ತು ಹೋಗ್ಬೇಕ್ ಅದೇ.
ಬಿಸ್ಲು ಅದೆ ಬಸ್ಸಲ್ಲಿ ಓಡಾಡಕ್ ಇವಾಗ ಒಂಥರಾ ಆತದೆ.
ಉರಿ ಬಿಸ್ಲು.
ಹ್ಮ್ ಟಯರ್ಡ್ ಆಗ್ಬಡುತ್ತೆ ಬಸ್ಸಲ್ಲಿ ಹೋಗಷ್ಟತ್ಕೆ.
ಓ ಡಸ್ಟ್ ಒಂದು ಬಿಸಿಲು ಒಂದು ಸೆಕೆ. ಮತ್ತೆ ಐತೆ ಅನ್ಸುತ್ತೆ ಗೊತ್ತಿಲ್ಲ ನಾನು ಇವಾಗ ಹೋಗ್ತಿರೋದು.
ಅದು ಸಿಕ್ಸ್ಟಿ ಒನ್ನೊ ಸಿಕ್ಸ್ಟಿನೊ ಏನೊ ಐತಪ್ಪಾ.
ಹ ಸಿಕ್ಸ್ಟಿ ಒನ್ ಅನ್ಸುತ್ತೆ ಸಿಕ್ಸ್ಟಿ ಎ ಅನ್ಸುತ್ತೆ
ಹ್ಮ್
ಹ ಟಿ. ಟಿ. ಎಂ. ಪಿ ಇಂದ ಇದಾವ
ಹ್ಮ್ ಟಿ. ಟಿ. ಎಂ. ಪಿ ಇಂದ ಹಂಗೆ ಹೋಗುತ್ತೆ ಅಂತ ನೈನ್ತ್ ಬ್ಲಾಕ್ ಫೋರ್ತ್ ಬ್ಲಾಕ್ ಕರೆಕ್ಟ್ ಅದ್ ನೈನ್ತ್ ಬ್ಲಾಕ್ ಲಾಸ್ಟ್ ಸ್ಟಾಪ್ ಫೋರ್ತ್ ಬ್ಲಾಕ್ ಅಲ್ಲಿ ಇಳ್ಕೊಬೋದಲ್ಲ
ಹಾ
ಹ್ಮ್ ಹ್ಮ್ ಮತ್ತೆ ಶಾಪಿಂಗ್ ಜೋರು
ಏನಲ್ಲ ಅಂಗೇನು
ಆ
ಆ ತರ ಏನಿಲ್ಲ ಜೋರ್ ಏನಿಲ್ಲ
ನ ಆತರ ಇಲ್ಲ ಸುಮ್ನೆ ಹಿಂಗ್ ಹೋಗ್ ಬರ್ತಾ ಇದವಿ ಅಂತಾನ ಹ್ಮ ಹ್ಮ್ ಹ್ಮ್ ಇನ್ನೆನ್ ಸಮಾಚಾರ
ಹೇಳ್ಬೇಕು ನೀವೆ
ಯಾವಗ್ ಊರ್ಗೆ ಹೋಗೋದು
ಹೋಗ್ತೀನಿ ನಾಳೆ ಇಲ್ಲ ನಾಳಿದ್ದು ನಾಳೆ ಹೋಗ್ಬೋದು
ನಾಳೆ ಉಂಟಾ
ಹಾ
ಟಿಕೆಟ್ ಅದು ಇದು
ಅಲ್ಲ ಅಲ್ಲದ ನಮ್ ಅಣ್ಣ ಮನೆಗ್ ಹೋಗ್ತೀನಿ
ಹೊ ಇಲ್ ಹೋಗ್ತಿಯಾ
ಹೌದ
ಹ್ಮ್ ಹ್ಮ್ ಹ್ಮ್ ಫುಲ್ ಹೋಗಿ ಒಂದ್ ರೌಂಡ್ ಎಲ್ಲಾ ಎಂತ ಕೂಲ್ಡೌನ್ ಮಾಡ್ಕೊಂಡು ಚೆನ್ನಾಗ್ ತಿಂದಿ
ಹ್ಮ್ ಇನೆನ್ ಮಾಡೋದು ಮತ್ತೇನ ಐತೆ ಮನೇಲಿ ಕೆಲ್ಸ
ಹ್ಮ್ ಚೆನ್ನಾಗ್ ತಿನ್ಬೇಕು
ಹೊ
ನಾನು ಹೋಗ್ಬೇಕಪ್ಪ ಊರಿಗೆ ಆದ್ರೂ ಯಾಕೋ ಇನ್ನೂ ಮನಸ್ಸಾಗಿಲ್ಲ
ಹೋಗಿ ಏನ್ ಮಾಡ್ತಿರ ಅಲ್ಲಿ ಇದ್ಕೊಂಡ್ ಇವತ್ತೆ ಸುಮ್ಮನೆ ವೇಸ್ಟ್ ಟೈಮು ಅಲ್ಲಿ
ಓದ್ಬೇಕು ನಾನ್ ನಮ್ಮ ಅಕ್ಕ ಮನೆಗ್ ಹೋಗ್ಲಾ ನಮ್ಮ ಊರಿಗ್ ಹೋಗ್ಲ ಗೊತ್ತಾಯ್ತಿಲ್ಲ
ಅಲ್ಲೊಗಿ ಅಲ್ಲಿ ಹೋಗಿ ಅಷ್ಟೇ ಎರಡು ಕಡೆ
ಹ್ಮ್ ಏ ಇವಾಗ ನಮ್ಮ್ ಅಕ್ಕ ಮನೆಗ್ ಹೋದ್ರೆ ಒಂದು ಫಾರ್ಮಲ್ಸ್ ಅವೆಲ್ಲಾ ಇದ್ದೋ ಅವ್ನ್ನ ಒಂದ್ ಎರ್ಡ್ ಮಷೀನ್ ಅಲ್ಲಿ ವಾಶ್ ಮಾಡಿಸಣ ಬ್ರಷ್ ಹಾಕುದ್ರವೆಲ್ಲ ಹೋಗ್ಬಿಡುತ್ತೆ ಸೋ ಇಲ್ಲಿಗ್ ತಗೊಂಡು ಹೋಗೋಣ ಅನ್ಕೋತ್ತಿದ್ದೆ
ಹೋಗಿ ಮತ್ತ ಇವತ್ತು ಹೋಗಿ ಇಲ್ ಎರಡ್ದಿನ ಇದ್ ಅಲ್ಲೊಂದ ಎಡ್ದಿನ ಇದ್ ಬಂದ್ ಬಿಡಿ ಅಷ್ಟೇ
ಅದೇ ಹಂಗೆ ಮಾಡ್ಬೇಕು
ಸುಮ್ಮ್ನೆ ಇಲ್ ಇದ್ರೆ ಟೈಮ್ ವೇಸ್ಟ್ ಏನು ಮಾಡಕ್ಕ ಆಗಲ್ಲ ಖಾಲಿ ಕೋರೋದು
ಹ್ಮ್ ಹೋದ್ರೆ ಇವತ್ ಇನ್ಸ್ಟಿಟ್ಯೂಟ್ ಕಡೆ ಹೋಗಿ ಮಾತಾಡ್ಕೊಂಡ್ಂಬರ್ಬೇಕಷ್ಟೇ ಬೇರೆ ಇನೇನ್ ಕೆಲ್ಸಿಲ್ಲ ಹ ಹ್ಮ್
ಅದೇ ಇಲ್ ಬಂದ ರದ್ದಿ ಹಾಕಿ ಹಂಗೆ ಅಲ್ಲಿ ಇನ್ಸ್ಟಿಟ್ಯೂಟ್ ಹೋಗಿ ಹಂಗೆ ಮಾಲ್ಗ ಹೋಗಿ ಅಷ್ಟ ಹೇ ತಗೊಂಡು ಹೋಗಿ ಅಷ್ಟೆ
ಹ ಹ ಹ ರದ್ಯ ರದ್ದೆ ಹಾಕಕ್ ಇಲ್ಲಿ ಬರ್ಬೇಕಲ್ಲಾ ಓ ಇನ್ಸ್ಟ್ಯೂಟ್ ಹಂಗ ಬರ್ತಾನ
ಹಾ ಹಂಗೆ ಫಸ್ಟ್ ಇನ್ಸ್ಟಿಟ್ಯೂಟ್ ಹೋಗಿ ಅಲ್ ಹೋಗಿ ಇಲ್ ಬಂದು ಈ ಕಡೆ ಬಂದು ರದ್ದಗಿಹಾಕಿ ಹಂಗ ಜೀಟಿ ಮಲ್ ಹೋಗ್ಬಿಡಿ ಒಂದೇ ರೌಂಡ್ಲ್ಲೀ ಮುರ ಕೆಲಸ ಆಗುತ್ತೆ
ಹೂ ಹೋಗ್ಬೇಕು ಅದು ಓಪನ್ ಇರುತ್ತಲ್ವಾ ಹತ್ತು ಗಂಟೆಗೆ ಓಪನ್ ಅಲ್ವ ಜಿಟಿ ಮನೇಲಿ
ಹತ್ ಹನ್ನೊಂದ್ ಅನ್ಸುತ್ತೆ ಅತ್ತು ಇಲ್ಲ ಹನ್ನೊಂದ್ ಆಗುತ್ತೆ ಇವಾಗ ಆಗಿರುತ್ತೆ ಟೈಮ್ ಆಗಿದೆ ಅಲ್ಲ
ಹ್ಮ್ಮ್ ಅನೋಂವರೆ ಆಗೋಯ್ತು ಆಗಲೇ
ಅದೇ ಆಗಿರುತ್ತೆ
ಹೋಗಿಸಿಕೊಂಡು ಬರೋದು ಅಷ್ಟೇ ಅಲ್ವ
ಮತ್ತೆ ಎಲ್ಲಿ ಕರ್ಕೊಂಡು ಹೋಗ್ತಿರುವ ಬರ್ತ್ಡೇ ಗೆ
ಪಾರ್ಡೆ ಇನ್ನೇನ್ ಬರಿರೀ
ಎಲ್ ಬರ್ತವ್ರಿ ಎಲ್ ಕರ್ಕೊಂಡ್ ಹೋಗ್ತೀರ ಹೇಳಿ ಮಾಡಲ್ಲರಿ ನಾವೇನು ಊಟ ಕೊಡ್ಸಿ ನಮ್ಗೆ ಸಾಕು
ಊಟ ಅಷ್ಟೇತಾನೆ ಅಯ್ಯೋ ಬನ್ನಿ ಎಲ್ ಕೇಳ್ತೀರಾ ಹೇಳಿ
ಓ ಕರ್ಕೊಂಡ ಕೇಳಿದ್ರೆ ಕರ್ಕೊಂಡ್ ಹೋಗ್ತೀರಾ
ಊಟ ಊಟದ ಊಟದ ವಿಚಾರ ಊಟದ್ ವಿಚಾರದಾಗ ಎಲ್ ಬೇಕಾರ ಕರೀರಿ
ಊಟಕ್ಕೆ ಹೇಳುದ್ವಿ ಮತ್ತೆಲ್ಲಿ ಕರಯನ ಹೇಳಿ ನಿಮಗೆ
ಅಲ್ಲಾ ಊಟ ಪ್ಲೇಸ್ ನಾನು ಹೇಳ್ತಿರೋದು ಊಟ ಎಲ್ಲಾದ್ರೂ ಊಟ ಮಾಡದೆ ಹ್ಮ್ ನೀವೇ ನೋಡಿ ಯಾವ್ದೋ ಒಂದು
ಏ ಇದಾರಲ್ರಿ ನಿಮ್ ಫ್ರೆಂಡ್ಸೇ
ನೀನು ನೋಡು ಅವರು ನೋಡ್ತಾರೆ
ಏನಿಲ್ಲ ರೀ ನಾವು ನೋಡಿದಲ್ಲಿ ಬರ್ತೀವಿ ಅಷ್ಟೇ ನೋಡಕ್
ಓ ಹಾ ಹಾ ಹ ಅವ್ರು ಬರೇ ನಾನ್ ವೆಜ್ ನೋಡ್ತಾರೆ ನೀವು ಬೇರೆ ವೆಜ್
ಅಲ್ಲಿ ವೆಜ್ಜು ಇರುತ್ತದಾ
ಅವರು ಅನ್ಲಿಮಿಟೆಡ್ ನಾನ್ ವೆಜ್ಗೆ ಹೋಗೋಣ ಅಂತಿದ್ರು ಹ್ಮ್ ಅದಿಲ್ ನಮ್ಮ ರೂಮ್ ಐತಲ್ಲಾ ಇಕಡೆ ಡೌನ್ ಕೇ ಳ್ಳಗಡೆ ಓಗಬೇಕು
ಅದೇ ಎನ್ ಜಿಟಿ
ಎನ್ಜಿ ಟಿ ಅಲ್ಲ ಓ ಇದೆ ಅ ಇವಾಗ ಕ್ಲೋಸ್ ಆಗರ್ಬೇಕ ಏನೋ ಗ್ಯಾಸ್ ಪ್ರಾಬ್ಲಮ ಆಗಿ
ಹಾ ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಆಗಿದಾವ ಬಿಡಿ
ಹ್ಮ್ ಎನ್ ಜಿ ಟಿ ಅಲ್ಲ ಅದೇನೋ ಬೇರೆ ಇನ್ನೊಂದ ಇತ್ತಪ್ಪ
ಹಾ ಹಾ
ಹ್ಮ್ ನೋಡೋಣ ಆತರ ಯಾವ್ದ್ ರ ವೆಜ್ಜ್ ನಾನ್ ವೆಜ್ ಎರಡು ಸಿಗೋತರ ಯಾವ್ದ್ ರಇದ್ರೆ
ಹಾ
ಅಂದ್ರೆ ಎಲ್ಲಾರ್ ಬರ್ಡಗ ನಾವು ಅನ್ಲಿಮಿಟೆಡ್ ಓವಾನ ಅನ್ಕೊಂತಾ ಇದ್ವಿ ಅದು ಓವಕ ಆಗಲ್ಲ ಯಾಕ.
ಏನು.
ಅಂದ್ರೆ ಫ್ರೆಂಡ್ಸ್ ಬರ್ತಡೆಗಳಗೆ ಅನ್ಲಿಮಿಟೆಡ್. ಹೋಗೋಣ ಅಂತ ಅನ್ಕೊತಾ ಇದ್ವಿ.
ಹಾ ಹಾ .
ಯಾರ್ ಬರ್ಡೆಗಾದ್ರು ಅದು ಆಗ್ಲೇ ಇಲ್ಲ ಅದು ಎಂತ ಸಕ್ಸಸ್ಸೆ ಆಗ್ಲಿಲ್ಲ.
ಹಾ-
ಅದಕ್ಕೆ ವಜ್ ನಾನ್ೆಜ್ಜ್ ಏರಡು ಸಿಗಕ್ ಕಡೆ ಎಲ್ಲಾದ್ೂ ಸಿಕ್ಕುದ್ರೆ.
ಹ ವೆಜ್ಜು ಅನ್ಲಿಮಿಟೆಡ್ ನೋಡಿ.
ಅದೇ ಅದೇ ಎರಡು ಅನ್ಲಿಮಿಟೆಡ್ ಇರೋತರ.
ಹಾ-
ಹ್ಮ್ ಐಸ್ ಕ್ರೀಮು ಪಾನಿಪುರಿ.
ಹಾ ನೋಡಿ.
ಆಮೇಲೆ ಇನ್ನೇನು ಸ್ವೀಟ್ಸು. ಗೋಬಿ ಮಂಚೂರಿ ಪೀನಟ್ ಮಸಾಲಾ.
ಅಷ್ಟೇತಿಂದು ಬಿಡಿಸತೀರ ನನ್ನ ಊಟ ಏನ್ ಬೇಡವಾ ನನ್ಗೆ.
ಸ್ಟಾ್ಟರ್ಸು.
ಹಾ ಹಾ-
ಅದಾದ್ಮೇಲೆ ರೋಟಿ ಕರಿಂತ ಮಶ್ರೂಮ್ ಫ್ರೈಡ್ ರೈಸ್ಂತ ಪನ್ನೀರ್ ಫ್ರೈಡ್ ರೈಸ್. ನಾರ್ಮಲ್ಫ್ರೈಡ್ ರೈಸ್ ಎಗ್ಫ್ರೈಡ್ ರೈಸ್ ವೆಜ್ಫ್ರೈಡ್ ರೈಸ್.
ಹ ಸಾಕ್ು ಸಾಕು ಬಿಡಿ ಅಷ್ಟು ಸಾಕು ನನ್ಗೆ.
ಸಾಕ್ಕಾ.
ಸಾಕ.
ಲಾಸ್ಟ್ಗೆ ಒಂದು ಗುಲಾಬ್ ಜಾಮೂನು.
ಅದೇನ್ ಬ್ಯಾಡ ನನಗೆ.
ಚಂಪಾಕಲಿಿ ಅನಾರ್ಕಲಿ.
ಹ್ಮ ಸಾಕು ಬಿಡ್ರಿ ಅಷ್ಟು ಸಾಕು ಮತ್ತೆಷ್ಟು ಹೇಳ್ತೀರಾ.
ಏ ಸಿಂಪಲ್ ಆಗಿ ಇರಬಾರಡ್ದು.
ಹ್ಮ-
ಹಾ- ಸರಿ ಫೋನ್ ಮಾಡ್ತನ್ಂತಗ.
ಯಾವಾಗ ಹೋಗ್ತೀರಾ ಇವಾಗ ಹೋಗ್ತೀರಾ ಅಲ್ಲಿ ಇನ್ಸ್ಟಿಟ್ಯೂಟ್ ಕಡೆ.
ಹ್ಮ್ ಈ ಸುಮ್ನೆೆಯಲ್ಲಿ ಓಡಾಡ್ತಿದ್ದೆ ಪ್ಯಾಂಟ್ ಕಿಂಟ್ ಹಾಕೊಂಡು.
ಅದೇ ಹೋಗಿ ಮತ್ತೇನ್ ಮಾಡ್ತರ ಕೂತ್ ಕಾಲಿ ಸುಮ್ನೆ.
ಅದೇ ಅಣ್ಣಂಗ ಫೋನ್ ಮಾಡ್ತೀನಿ ಆ ಅಣ್ಣ ಫ್ರೀ ಇದ್ದೇನಿ ಅಂದ್ರೆ ಹೋಗ್ತೀನಿ. ಹ್ಮ್ ಸರಿ ಇಲ್ಲಾಂದ್ರೆ ಇಲ್ ಬರ್ಲ್ಲಾ.
ಎಲ್ಲ ಅಲ್ಲಿ ಹೋಗೇ ಬನ್ನಿ ನಡೆಯುತ್ತೆ.
ಸರಿ ಸರಿ.
ಸರಿ ಬಾಯ್.
ಬಾಯ್ ಬಾಯ್.
ಹ-